ಹಲೋ ಹ್ಮ ನಮಸ್ಕಾರ ನಮಸ್ಕಾರ
ಹ ಆಯ್ತು ನಿಮ್ದಾಯಯ್ತಾ
ಹಾ ಇನ್ನುೂ ಇಲ್ಲ ಮಾರ್ನಿಂಗ ಅಷ್ಟೆ
ಏಕೆ
ಹ್ಮ ಮಾರ್ನಿಂಗ್ ತಿಂದ್ರೆ ಇನ್ನು ಮಾಡಿಲ್ಲ ಮನೆಯಲ್ಲಿ ಇನ್ನು ಚಿಕನ್ ಮಾಡೋರ್ಗೂ ಹೇಳ ಹೊಟ್ಟೆ ಒಳಗಡೆ ಹ್ಮ್
ತಿರ್ಗಾ ಚಿಕನ್ ಮಾಡೋವರ್ಗೂ ಗೊದಿಲ್ಲ
ಹ್ಮ್ ಹನ್ನು ಹೋಗಲ್ಲ ಇನ ನಿಮ್ದಾಯ್ತಾ ಊಟ
ನಮ್ದಂಗ ಆಯ್ತು ಏನೆಲ್ಲಾ ಇವತ್ತು ಮನ ನಮ್ಮ್ ಮನೆಯಲ್ಲಿ ಕೂಜ ಎಲ್ಲ ಮಾಡ್ಸರೋದಿಕ್ಕೆ ಚಿಕನ್ ಎಲ್ಲ ನಮ್ಮ್ ಮನೇಲಿ ಪೂಜೆ ಮಾಡ್ಸಿದ್ದು ಶನಿವಾರ ಶುಕ್ರವಾರ
ಹಾ
ಆದ್ರಿಂದ ಚಿಕನ್ ಎಲ್ಲಾ ಮಾಡೋದಿಲ್ಲ
ಏನ್ ಪೂಜೆ
ಇದು ಬರುತ್ತೆ ಸತ್ಯನಾರಾಯಣ ಪೂಜೆ ಬರುತ್ತೆ ಅಲ್ಲ ಸತ್ಯನಾರಾಯಣ
ಹ ಹಾ ಸತ್ಯನಾರಾಯಣ ಪೂಜೆನೂ ಮಾಡಿಸತೀರಾ ನೀವು
ಹಾ ಹೌದು ಸತ್ಯನಾರಾಯಣ ಪದ ಮಾಡಿಸಿದ್ರಿಂದ ತಿನ್ನೋ ಹಾಗಿಲ್ಲ ಇನ್ನ ಅಂದಫಟ್ಟಿ ನಲ್ವತ್ತೊಂದು ದಿನ
ನಲ್ವತ್ತೊಂದು ದಿನನ ನಲ್ವತ್ತೆರಡು ದಿನನ
ಅದು ನನಗ್ ಸರಿ ಗೊತ್ತಿಲ್ಲ ಆದ್ರೆ
ಮುಗಿರಾಯ ಹ ಹಾ ಸರಿ ಸರಿ ನಲವತ್ತುಎರಡು ದಿನ ಇರ್ಬೋದು ನೋಡಿ ಹ್ಮ ಸತ್ಯನಾರಾಯಣ ಪೂಜ ಏನ್ ದಿನಲ್ಜ ಹ ನಲ್ವತ್ತೆರಡು
ನಲ್ವತ್ತ ಎರಡು್ದೀನಾನ ನಗ್ ಗೊತ್ತ ಸರಿ
ಹ್ಮ್ ಸರಿ ಸರಿ ಸರಿ ಹಂಗಾದ್ರೆಗನ್ನು ಫುಲ್ಲು ಚಿಕನ್ನು ಮಟನ್ನು ಎಲ್ಲ ಬಿಟ್ಬಿಡ್ತೀರ ಹ್ಮ್ ಎಷ್ಟು ವರ್ಷ ಕಮ್ಮಿ ಮಾಡಿಸತೀರಾ ನೀವು ಸದ
ಇಲ್ಲ ಈ ವರ್ಷ ಮಾಡ್ಸ ಧ್ರು ಮೂದ ವರ್ಷ ಮನೆ ಕ ಹಟ್ಟಸಿದ್ರು ಮೂರ್ ವರ್ಷ ಮಾಡಸ್ಲಿಕ್ ಆಗರ್ಲಿಲ್ಲ ಅಂತ ಈ ವರ್ಷ ಮಾಡ್ಸಿದ್ರು
ಹಾ ಹಾ ಸರಿ ಸರಿ ಸರಿ
ನನ್ಗೆ ಕಾಲ್ ಗಾಯ ನಂದು ಕಾಲ್ ಗಾಯ ಕಿತ್ಕೊಂಡು ರಕ್ತ ಹ ಬರ್ತಾ ಇದೆ
ಕಾಲ್ ಗೈ ಆಗಿದ್ಯಾಾ
ಹ್ಮ
ಹ್ಮ್ ಹಗತು ಗಯ
ಹಕೊಂಡೆ ಇಲ್ಲ ರಕ್ತನೇ ಬರ್ತಾನೆ ಇದೆ ನಿಲ್ತಾನೆ ಇಲ್ಲ ರಕ್ತ
ಹ್ಮ ಹ್ಮ್ ಸರಿರಿ ಬೆಳಿಗ್ಗೆಯಿಂದ ಏನೇನ್ ಕೆಲ್ಸ ಮಾಡುದ್ರಿ
ಬೆಳಗ್ಗೆ ಎದ್ದು ಮನೆಲ್ಲ ನಮ್ಮಮ್ಮಾಗಗೆ
ಹ್ಮ್
ಕ್ಲೀನ್ ಮಾಡೋದಿಕ್ಕೆ ಹೆಲ್ಪ್ ಮಾಡಿ
ಹಲೋ ಏನ ಕೇಳ್ಸಿಲ್ಲ
ಒಂದ ಬೆಳಿಗ್ಗೆ ಬೆಳಗ್ಗೆ ಎದ್ದು ನಮ್ಮ ಅಮ್ಮಗೆ ಎಲ್ಲ ಹೆಲ್ಪ್ ಮಾಡಿ ಕ್ಲೀನ್ ಮಾಡೋದಿಕ್ಕೆ
ಹಾ ಏನೇನ್ ಹೆಲ್ಪ್ ಮಾಡಿದ್ರಿ
ನ್ನೆಲ್ಲ ಹೊಡಸಿ ಕಸ ಗುಡಿಸಕೊಟ್ಟಿ ಪೂಜೆಗೆ ತಂದಿದ್ದಿದ್ದ
ಸ್ವಲ್ಪ ಮೆಲ್ಗ ಹೇಳ್ತೀರಾ ಅಷ್ಟ್ ಫಸ್ಟ್ ಆಗಿ ಹೇಳಿದ್ರೆ ಅರ್ಥಮಾಡಿಕೊಳ್ಳುವ ಜಾಸ್ತಿ ಬಾದೆ
ಮನೆಯೆಲ್ಲ ಅಲ್ಲಿ ಕಸ ಗುಡಿಸಿ
ಹಾ
ಕ್ಲೀನ್ ಮಾಡಿ ಆಮೇಲೆ ಪೂಜೆಗೆಲ್ಲ ಸಾಮಾನ ಎಲ್ಲ ತಂದಿದ್ರಲ್ಲ
ಹಾ ಹಾ ಸತ್ಯನ
ಅದ ನಲ್ಲ ಎತ್ತುತಿಯ ಹಾಗೆ ಅದ್ ಮಧ್ಯಾಹ್ನದ್ವರೆಗೂ ಟೈಮ್ ಕಳ್ದ
ಹಾ
ನಮ ಶಾಲೆಯಲ್ಲಿ ತಪ್ಪತ ಸೋರೋದು ನಿಂತಾನೆ ಇಲ್ಲ ಹ್ಮ್ ಜಾಸ್ತಿ ಆಗ್ತಾನೆ ಇದೆ
ಜಾಸ್ತಿ ಆಗೈತಾ
ಹಾರ್ ದಿವ ನಿಲ್ತಾ ಇಲ್ಲ ಹಾ ನಿನ್ಸಾನೆಲ್ಲ ಬಟ್ಟೆ ಪೂರ್ತಿ ಆಗ್ತಾ ಇದೆ
ಬರತೈಲ್ವೋ ಕೋಲಿ ಹತ್ರ ದ್ರ ಸರಿ ಇವಾಗ ಎಲ್ಗ ಹೋಗ್ತಾರೆ ಅದು ಪ್ರಯಾಣ ಹ್ಮ್ ಸರಿ ಸರಿ ಸರಿ ಅದ್ ಹಳ್ಳಿನ ಸಿಟಿನಾ
ಯಶವಂತಪುರ ಇಸ್ಕಾನ್ ಇದೆಯಲ್ಲಾ
ಹ ಹಾ
ಹ್ಮ್
ಹಾ ಸರಿ ಸರಿ
ರಕ್ತ ನಿಲ್ತಾ ಇಲ್ಲ ಏನ್ ಮಾಡದು ಗೊತ್ತಾಗ್
ಹ್ಮ್ ಯಾವಾಗಾದ್ರೂ ಬಟ್ಟೆ ಇದ್ರೆ ಕಟ್ಕೊಳ್ಳಿ
ಕೇಳಿಸ್ಲಿಲ್ಲ
ಬಟ್ಟೆ ವಸ್ ವೆಸ್ಟ್ ವೆಸ್ಟ್ ಬಟ್ಟೆ
ಹ್ಮ್ ವೇಸ್ಟ್ ಬಟ್ಟೆ ಪೂರ್ತಿ ವೇಸ್ಟ್ ಆಗ್ತಿದೆ ಚೆನ್ನಾಗಿರೋ ಬಟ್ಟೆನೆ
ಹಾ
ಪೂರ್ತಿ ರಕ್ತ ಸೋರ್ತ ಈದೆ
ಹ್ಮ್ ಏನ್ ಮಾಡ್ತೀರಾ ಮತ್ತೆ
ಕಾಟನ್ ಏನೂ ತರ್ಲಿಲ್ಲ ಬಸ್ಲ್ಲಿ ಬೇರೆ ಇದ್ದೀನ
ಎಷ್ಟ ತಗೋಗೋದು ಹ್ಮ
ಬಸ್ ಈಗಡ್ತ ಸಿಗ್ನಲ್ಲ್ಲಿ ಇತ್ತು
ಹ ಹ
ನಿಲ್ಲ ನಕ್ಕ ಹಲೋ
ಹಾರಾ ಹ್ಮ್ ಹಲೋ ಹ್ಮ್ ಅದೇ ನಮ್ಮ ನಮ್ಮ್ ಫ್ರೆಂಡ್ ಕರೆದಿದ್ದ ಅದಕ್ಕೆ ಸ್ವಲ್ಪ ಸೈಲೆಂಟ್ ಅ
ಓ ಹಾ ಹ ಹೆಂಗೆ ನಿಲ್ಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಬಟ್ ಎಲ್ಲ ರಕ್ತ ಆಗ್ತಾ ಇರುತ್ತಿಲ್ಲ ಅಂದ್ರೆ
ಹ್ಮ್ ಎಷ್ಟ ದಿನ ಆಯ್ತು ಮನೆಗ ಹೋಗಿ ನೀವು
ಶುಕ್ರವಾರ ಬಂದೆ ಗುರುವಾರ ಬಂದೆ
ಹಾ
ಗುರುವಾರ ಶನಿವಾರ ಇವತ್ತಾಗಲೆ ವಾಪಸ್ ಹೋಗ್ತಾ ಇದೀನಿ
ಓ ಹ ಹ ಅದೇನ್ ಫೋನ್ ಮಾಡಿಲ್ಲ ಅದಕ್ಕೆ ಕೇಳ್ದೆ
ಹಾ ಅದೇ ಶುಕರು ಗುರು ಗುರುವಾರ ನಾನು ಮನೆಗ್ ಬಂದೆ ಗುರುವ ನಾನು ಮನೇಲಿ ಏನಾದ್ರು ಬಂದ್ಬಿಟ್ರೆ ಫೋನ್ ಏನು ಉಪಯೋಗನೇ ಮಾಡಲ್ಲ ಮನೆಯಲ್ಲಿ ಜಾಸ್ತಿ ಹಾ ಹಾ ಯಾವಾಗಾದ್ರೂ ಒಂದೊಂದ್ ಬಾರಿ ಯೂಸ್ ಅ ಉಪಯೋಗಿಸ್ತೀನಿ ಅಷ್ಟೆ. ಮನೆಗ್ ಯಾವಾಗ್ಲೋ ಒನ್ನೊಂದ್ಸಲ ಹೋಗ್ತೀನಿ. ಫೋನ್ ಫೋನೆ ಇಡ್ಕೊಂಡ್ ಕೂತಿದ್ರೆ ಪೇರೆಂಟ್ಸ್ ವ್ರುಗು ಬೇಜಾರಾಗುತ್ತೆ ಅಂತ ಯಾವಾಗಾದ್ರೂ ಒಂದೊಂದ್ಸ್ ಅಲ ಒಂದ ಏ ಒಂದ್ ಮೂರ್ ಅವರ್ ನಾಲಕ್ ಆರ್ಗೊ ಅವರ್ಗೆ ಒಂದ್ಸತ್ ತೀಸ್ ಎತ್ಕೊಳ್ಳೋದು ಹಂಗೆ ಇಟ್ಬಿಡ್ತೀನಿ.
ಹಾಂ ಸರಿ ಸರಿ ಸರಿ.
ಇನ್ನೇನು ಸಮಾಚಾರ ಫ್ರೆಂಡ್ಸ್ ಎಲ್ಲಾ ಹೇಗಿದ್ದಾರೆ?
ಎಲ್ಲಾ ಚೆನ್ನಾಗಿದ್ದಾರೆ.
ಮತ್ತೆ ಇವಾಗ್ ಪಿಜಿಗ್ ಹೋದ್ರೆ ನೀವ್ ಬರೋದು ಆಮೇಲೆ ಮತ್ತೆ ಇನ್ಯಾವಾಗ್
ಮತ್ತೆ ಮುಂದಿನ್ ವಾರ ಅಥವಾ ಅದಾದ್ಮೇಲ್ ಇನ್ನೊಂದ್ ವಾರ
ಹಾ ಸರಿ ಸರಿ ಹ ಹಾಂ
ಆದ್ರೆ ತುಂಬಾ ರಕ್ತ ಹೋಗಿದೆ. ರಕ್ತ ನಿಲ್ತು ಈಗ ಬರೋದು ಆದ್ರೆ ತುಂಬಾ ರಕ್ ತ್ತ ಬರ್ತಿದ್ದಿದ್ದು ನಿಲ್ತು, ಆದ್ರೆ ತುಂಬಾ ರಕ್ತ ಹೋಗಿದೆ ಬಟ್ ಟೆ ಫುಲ್ಲಾಗ್ ರೆಡ್ ಅ ಕೆಂಪು ಕಲರ್ ಆಗೋಗಿದೆ. ಮತ್ತೆ ಯಾವಾಗ್ ಶುರು ಮಾಡ್ಕೊಳ್ಳೋದು ಗೊತ್ತಿಲ್ಲ.
ದು ಮನ್ಕಾಳೆಲ್ಲ ಹೋಗಿರದು ಇಲ್ಲಿದ್ರೆ ಪಾದುದಲ್ಲ ಬ್ಲೆಡ್ ಗಾಯ ಆಗಿದೆ?
ಇದು ಅದೇನಂತಾರೆ ಆ್ಯಂಕಲ್ ಆ್ಯಂಕ್
ಆ್ಯಂಕಲ್ ಅಂದ್ರೆ ಮೊಣ ಕಾಲು? ಹ್ಮ್ ಮೊಣೆ ಕಾಲಂದ್ರೆ ಗೊತ್ತಾ ಈ ಜೈಂಟ್ ಇರುತ್ ತೆ ನೋಡಿ
ಹೂಂ ಕಾಲಿಂದ್ ಒಂಥಾ
ಅದೇ ಕಾಲಿಂದ ಒಂದಡಿ ಒಂದೂವರಡಿ ಮೇಲೆ
ಹಾಂ ಅಲ್ಲೇ ಅಲ್ಲೇ.
ಹಾಂ ಹಾಂ ಅದೇ ಅದೇ ಅದೇ ಮೊನ್ ಕಾಲು ಅಂದ್ರೆ ಅದೇ. ಪಾದ ಅಂದ್ರೆ ಕೆಳಗಡೆ ಫುಲ್ಲು ಭೂಮಿಗೆ ಇಡ್ತೀರಲ್ಲ ಭೂಮಿ ಮೇಲೆ ಹೆಜ್ಜೆ ಇಡ್ತೀರಲ್ವಾ ಹಾಂ
ಮತ್ತೆ ನಿಮ್ ಮನೇಲಿ ಎಲ್ಲಾ ಚೆನ್ನಾಗಿದಾರ ಅಪ್ಪ ಅಮ್ಮ ಅಣ್ಣ
ಹಾಂ ಹಾಂ ಅಪ್ಪ ಇಲ್ಲ ಅಲ್ವಾ, ಅಮ್ಮ ಅಣ್ಣ ಮತ್ತೆ ಚಿಕ್ಕಮ್ಮ ಅವರೆಲ್ಲಾ ಚೆನ್ನಾಗಿದ್ದಾರೆ. ಹ್ಮ್ ನಿಮ್ ಮನೆನಲ್ ಏನು ಫುಲ್ ಖುಷಿಯಾಗಿ ಇದ್ರ ಮನೆನಲ್ಲಿ? ನಿಮ್ಮಪ್ಪಾ ನಿಮ್ಮಮ್ಮ
ಖುಷಿಯಾಗೆಲ್ಲಾ ಇದ್ರು ನೆನ್ನೆವರ್ಗು
ಹಾಂ
ನಾನ್ ಬಂದ್ಬಿಟ್ನಲ್ಲ ಅರ್ಧ ದಿನುಕ್ಕೆನೆ ಅವ್ರೆಲ್ಲ ಹೋಗ್ಬೇಡ ಅವತ್ ಒಂದಿನ ರಜೆ ತಗೊ ಅಂತ ಹೇಳ್ತಾ ಇದ್ರು. ಅದೆ ನಂದು ಅಟೆಂಡೆನ್ಸ್ ಕಮ್ಮಿ ಆಗೋಗಿತ್ತು
ಅ ಅಯ್ಯೋ ಅಟೆಂಡೆನ್ಸ್ ಏನ್ ಯಾವತ್ತು ಇಲ್ದಿದ್ದೀಗೆ.
ಹೌದು ಆಮೇಲೆ ನಮ್ಮ ಕಾಲೇಜ ಅಲ್ಲಿ ಬೇರೆಯವರು ಕೊಡೋದೇ ಇಲ್ಲ ಎಷ್ಟು ಕೇಳಿದ್ರು ಕೊಡಲ್ಲ ಅಟೆಂಡನ್ಸ್ ನ ತುಂಬಾ ಹಿಂಸೆ ಮಾಡ್ತಾರೆ ಅದ್ರಿಂದ ಹೋಗ್ಬಿಡೋಣ ಇನ್ನೊಂದೇರಡು ತಿಂಗಳು ವಾಪಸ್ ರಜೆ ಬಂದಾಗ ವಾಪಸ್ ಮನೆ ರ್ಬೋದು ಅಂತಕೊಂಡಂದು ಸುಮ್ನ ಅದ ಹಾ ಹೌದು ನಿಮದೇಲ್ಲ ಪರೀಕ್ಷೆ ನಿಮದೇಲ್ಲ ಪರೀಕ್ಷೆಗಳು ಹೇಗ್ ನಡಿ ಹ್ಮ
ಆ
ಹಲೋ ನಿಮ್ದಲ್ಲ
ಏನೇನ್ ಮಾಡಿದ್ರು ಮನೆಯಲ್ಲಿ
ಮನೆಯಲ್ಲಿ ಒಬ್ಬಟ್ಟು ಪಲಾವ್ ಆಮೇಲೆ ಸತ್ಯನಾರಾಯಣ ಪೂಜೆದು ಪ್ರಸಾದ ಅ ಪಲ್ಯಗಳು ತುಂಬಾ ತರದ್ದು ಅನ್ನ ಸಾಂಬರ್ ರಸಮ ಮೊಸರು
ಹಾ
ಹ ಆಮೇಲೆ ಆಲೂಗಡ್ಡೆಯಿಂದ ಏನೇನು ತಿಂಡಿ ಎಲ್ಲಾ ಮಾಡಿದ್ರು ಹಾ ಹ ಇನ್ನೊಂದೆ ಮಾತಾಡೋಣ ಇನ್ನೊಂದ್ಸರ್ತಿ ಕಾಲ್ ಮಾಡ್ದಾಗ ಮಾತ
ಬೇಡ ಬೇಡ ಇದೆ ಇದೆ ಇದೆ ಎರಡ್ ನಿಮಿಷ ಮಾತಾಡಿ ಹೋಯಿ
ಹೌದಾ ಆಯ್ತು ಹಾಗಾದ್ರೆ ಮತ್ತೆ ನಿಮ್ಮ ಪರೀಕ್ಷೆ ಎಲ್ಲ ಹೆಂಗ್ ನಡೀತು
ಹನ ನಾವ್ ಸಮಾಚಾರ ಎಷ್ಟ ಎಷ್ಟು ಗಂಟೆ ನಡೆದಿದ್ದೇ ನಿಮ್ ಪಯಣ
ನಮ್ದು ಆಗ್ಲೆ ಬಂದ್ಬಿಟ್ಟಿದ್ದೀವಿ ಇನ್ನೊಂದ್ ಅವರ್ ಓದ ಇನ್ನೊಂದ ಗಂಟೆ ಪ್ರಯಾಣ ಮಾಡಿದ್ರೆ ತಲುಪಿಡ್ತೀವಿ
ಹ ಹಾ ಸರಿ ಸರಿ ಎಷ್ಟ ಎಷ್ಟ ಅವರಿಂದ ಪ್ರಯಾಣ ಮಾಡ್ತಿದೀರ ನೀ
ಮೂರವರೆಯಿಂದ
ವರೆಯಿಂದ ಎಳ
ಹಾ ಹೌದು ಮನೆ ತುಂಬಾ ದೂರ ಇದೆ ಆದ್ರೆ ಮನೆಗ್ ಹೋಗ್ದಲ್ದಂಗ ಇರೋದಿಕ್ಕ ಆಗಲ್ಲ ಮಾಡ್ಲೇಬೇಕಾಗತ್ತೆ
ಹಾ
ಹೌದು
ಹ ಹ್ಮ ನಮ್ಮ ಫ್ರೆಂಡು ಕರ್ಕೊಂಡು ಹೋ ಕಡೆ ಹೋಗ್ತಾ ಇದ್ದಾನೆ ಕೆರೆ ಸೈಡು ಸ್ವಲ್ಪ ಕೆರೆ ನೋಡ್ಕೊಂಡ್ ಬರೋ ಬರೋ ಜಾಸ್ತಿ ದಿನ ಆಯ್ತು ಅಂತ ಬರವಂಗಾ ಒಪ್ಪ ತಿ ಹಾ ಗಡಿನೆ
ಹ ಹಾ
ನನ್ ನನ್ಗೆ ಕಾಲು ಕೈ ಎಲ್ಲಾ ನೋವು ತ್ತ ಯಾವ
ಏನಾಗಿದೆ
ಏನು ಬೆಳಿಗ್ಗೆಯಿಂದ ತಿತ್ಕೊಂಡು ನೆಚ್ಕೊಂಡು ಚಿಕನ್ ಅಂಗಡಿನಲ್ಲಿ
ಅಂಗೆ
ಇಷ್ಟ ಬೇಕು ಅಂತ ನಿಂತ್ಕೊಂಡಿರೋದು
ಕುತ್ಕೊಬೇಕು ಅಲ್ವಾ
ಗಿರಾಕೆ ಸುಮನೆ ಕುತ್ಕೊಂಡಿರ್ತಾರಾ
ಅವ್ರು ಹಂತೆ ಕೊಡ್ತಾರೆ ಅಂತ ನೀವ ನಿಂತಿರ್ತೀರಾ ಒಳ್ಳೇದು ಒಳ್ಳೇದು ನಮ್ಮ್ ಮನೆಯಿಂದೆ ಕೂಡ ಒಂದು ಕೋಳ ಇದೆ
ಹಾ
ನಮ್ಮ್ ಮನೆಯ ಹಿಂದೆ ಕೂಡ ಕಡಿ ಅಂಗಡಿ ಇದೆ ಒಂದು
ಹಾ ಹಾ ಸರಿ ಸರಿ ಹ್ಮ್